ಏನ ಇಲ್ಲ ನೋಡ್ರಿ ಈಗಊಟ ಮಾಡ್ಬಂದಿ ಸುಮ್ನೆ ಕೂತ್ಕೊಂಡು
ಹ್ಮ್ ಎಲ್ಲಿದ್ದಿರಿ
ಊರಿ ಬಂದ ನೋಡ್ರಿ
ಊರ್ಗ್ ಹೋಗಿರ ಈಗ ಯಾಕ್ರಿ ಊರ್ಗಿ
ಹೇಳ್ ರ ಸ್ವಲ್ ಜನ ರಜಾ ಇತಂಗಾ
ಹಾ
ಊರಾಗ ಸ್ವಲ್ಪ ಕೆಲಸದವು
ಹೌದಾ
ಹಂಗಾಗಿ ಊರಿ ಬಂದೆ ನೋಡರಿ
ಏನ್ ಮಾಡಡ್ತರಿೀ
ಹ ಏನಲ್ರರಿ ನೀರು ಹಸದ ತೂರಾಗ ಮಳೆ ಎಲ್ಲ ಏನೆಲ್ಲ ಬಿತ್ತಿದ್ವಿ ಹಂಗ ಹಾಗಾಗಿಯೇ ನೀರು
ನೀರ್ ನೀರ್ ಯದ್ರಲ್ಲ ಹಸ್ತ್ರಿ ನೀರ್ಲೆದ್ರ ಬಿಡ್ತ್ರಿ ಬೋರ್ ಅದಾರೀ ಬೋರ್ ಅದಾರೀ ಎದಕ್ ಬಿಡ್ ತರಿಗ ನೀರು
ಗಾಂಜೋಳ ಹಾಕವ್ರೀ ಬಿತ್ತಿ ಮೊನ್ನೆ
ಗಾಂಜೋಳ ಹಾಕಿರ ಹ್ಮ್ ಹ್ಮ್ ಏನ ಆಗ್ತತಿರಿ ನಿಮ್ ಕಡೆಗೆ ಏನೇನ್ ಆಗ್ತಿರಿಲ್ಲ.
ನಾವು ನಮ್ ಹೊಲಕ್ ಕಬ್ಬು ಗಂಜಾಳ ಅಷ್ಟ ಆಗ್ತಿರಿ
ಕಬ್ಬ ಆಗ್ತೀರಾ ಕಬ್ಬಸಕ್ರ ಆಗ್ತರಿ
ಕಬ್ಬು ಒಂದ ನಾಲ್ಕು ಎಕರೆ ಹಾಕಿದೀವಿ ಗಂಜೋಳ ಒಂದು ಹತ್ತು ಎಕರರೆ ಹಾಕಿದೀವಿ
ಹೌದ್ರಾ
ಹಾ ರೀ ನಿಮ್ ಕಡೆ ಏನಾಗ್ತರಿ
ಮತ್ತ ಹಾಕ್ತವ ರೀ ತೊಗರಿ ಹ ಆಕ್ತಿವ ರೀ
ಹಾ ಹಾ
ಮತ್ತ ಇದು ಜೋಳ ಹಾಕ್ತಿವ್ರಿ ಗೋಧಿ ಹಾಕ್ತಿವ್ರಿ
ಹಾ ಹಾ ಹಾ ಹಾ. ಹೇ.
ಹೇ ಹಾ. ಇದ ಮತ್ತ ತೊಗರಿ ಹಾಕ್ತವ್ರಿ.
ಮತ್ತೇನಂತರಿ.
ತೊಗರಿ ಹಾಕ್ತವ್ರಿ ಕಡಲೆ ಹಾಕ್ತವ್ರಿ.
ಹಾ ಹಾ.
ಮತ್ತ ಇದು ಸೂರ್ಯಕಾಂತಿ ಆಕ್ತಿವ್ರಿ.
ಹಾಂ ಹಾಂ ಹಾಂ.
ಹೆಸರು ಆಕ್ತಿವ್ರಿ ಕಬ್ಬ ಕಬ್ಬ ನಮ್ ಕಡೆ ಜಾಸ್ತಿ ಬೆಳಲ್ರಿ. ಶಂಗಾ ಮೆಣಸಿನ್ಕಾಯಿ.
ಹಾ ಹಾ ಹಾ.
ಇಂತಾವ ಹಾಕ್ತಿವ್ ನೋಡ್ರಿ.
ಬಾಳ ಬೆಳತಿರಿ ನೀವ ಎಲ್ಲಾ.
ಹಾ ಬೆಡ್. ತವ್ರೀ ನಮವು ಯಾಡ ಪೀಕ್ ಅಲ್ರಿ ಮತ್ತೆ. ಮತ್ತ ಒಂದ್ ಸೀಸನ್ ಒಂದ್ ಸೀಸನ್ ಎರಡ್ ಬೆಳತಿವ್ರಿ.
ಮೇಂಟೈನ ಹೆಂಗ ಮಾಡ್ತೀರಿ ಏಪ್ಪ್ ಅಸ್ಟ್ ಬಂದಗ.
ಮೇಂಟೇನ್ ಮಾಡ್ತವ್ರಿ ಅವಾಗ ಇವಾಗ ಎಲ್ಲಾ ಆಳ ತೊಂಡ್ ಆಳ ತಗೊಂತೀವ್ರಿ.
ಹಾ ಹಾ ಹಾ ಹಾ.
ಹ್ಮ್.
ನಾವು ಮೇಂಟೇನ್ ಮಾಡೋದ ಆಗಲ್ಲ ಅಂತ ಎರಡ ಬೆಳಿ ಹಾಕ್ತಿವ ನೋಡ್ರಿ ನಾವು ಹಾ ರೀ. ಮಂಟನೇ ಅಪ್ಪಾರ ಮಾಡ್ತಾರ ರೀ.
ಹ್ಮ್ ಏನ್ ಟ್ಯಾಕ್ಟರ ಗಿಟ್ಟ್ರ ಅವೇನ್ರರಿ.
ನಮ್ಮ ನಮ್ಮೂ ಸ್ವಂತ ಇಲ್ರಿ ನಮ್ಮ ದೊಡ್ಡಪ್ಪರ್ ಆದವರಿ.
ಹಾ ಯತ್. ಎತ್ತು ಗಾ ಆಕಳಾ ಪೀಕಳಾ ಅವ ಏನ್ರಿ.
ಆಕಳೇನ ಆಕಳ ಒಂದ್ ಐತ್ರಿ. ಮನಿಗ್ ಹಂಗ ಮನೆಗ ಅಷ್ಟ ಇಟಗಂಡ್ವಿ ಮನೆಗ್ ಅಷ್ಟ. ಇಟಗೊಂಡಿವ್ರಿ.
ಮನೆಗೆ ಅಷ್ಟೇ ಇಟ್ಕೊಂಡ್ರಿ
ಆ ರೀ.
ಹ್ಮ ಹ್ಮು.
ಅವ ಏನ ಗಿಡ ಗಿಡ ಬೇಕಂತಿದ್ರಲ್ರಿ ನರ್ಸರಿ ಐತ್ ನೋಡ್ರಿ ಮಂತ ಇಲ್ಲೇ ನಮ್ದು.
ನರ್ಸರಿ ಏನೇನ್ ಸಿಗ್ತಾವ್ರೀ ನರ್ಸರಿ. ನರ್ಸರಿ ಯಾಗ.
ನಿ ಎಲ್ಲಾ ತರಕಾರಿ ಐಟಮ್ ತರಕಾರಿ ಗಿಡ ಹಗಿ ಬಳ್ಕಂದ್ರ ತರಕಾರಿ ಹಗಿ ಸಿಕ್ತವ್ರಿ.
ತರಕಾರಿ ಯಾವ್ಯಾವ ಸಿಗತಾವ್ರಿ ಹೇಳ್ರಿ ಒಂದ್ ಸ್ವಲ್ಪ.
ಮೆಣಸಿನ್ಕಾಯಿ ಸಿಕ್ತವ್ರಿ ಟಮಾಟಿ ಸಿಕ್ತೇತ್ರಿ ಬದ್ನಿ ಸಿಕ್ತೇತಿ
ಹಾ
ಮತ್ತ ಬ್ಯಾರೆ ನೀವ್ ಯಾವ ಕೇಳ್ತಿರ ಅವನ್ ಮತ್ತ ಬೀಜ ತಂದ ಹಾಕಿ ಕೊಡ್ತಿರ ನಾವು
ಅವು ಉಳ್ಳಾಗಡ್ಡಿ ಸಿಗ್ತಾವೇನ್ರಿ ಉಳ್ಳಾಗಡ್ಡಿ ಬೆಂಡೆಕಾಯಿ
ಉಳಾಗಡ್ಡಿ ಉಳಾಗಡ್ಡಿ ಬೀಜ ಸಿಕ್ತಾವ್ರೀ ಮೆಂತೆ ಅಲ್ಲ ನೀವೆ ಉಕ್ಕೇಬೇಕ್ರಿ ಬೀಜ ಕೊಡ್ತೀವಿ
ಹ್ಮ್
ತಗೊಂಡ್ ಹೋಗಿ ಹತ್ತದಲ್ರಿ ಅದ ಅಲ್ಲೇ ಹಿಂಗ ಮಡಿಗತಿ ಮಾಡಿ ಹಿಂಗ ತರದ ಮಣ್ಣ ಲೂಸ್ ಮಾಡಿ
ಹ್ಮ್.
ಅದ್ರಾಗ ಉಬ್ಬಬೇಕ್ರಿ ಗದ್ದಿಗತೆ ಗದ್ದಿ ಮಾಡತರಲ್ರಿ ಬತ್ತಕ್ಕ.
ಹಾ ಹೌದೌದು
ಆ ಟೈಪ್ ಮಾಡಿ ಉಗ್ಬಕ ನೋಡ್ರಿ
ಹ್ಮ್ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಅಗಿನೂ ಸಿಗ್ತಾವೇನ್ರಿ ನಿಂಬಲ್ಲಿ
ಸಿಗ್ತಾವ ನೋಡ್ರಿ ಒಂದು ರೂಪಾಯಿ ಕೊಂದು
ಮೆಣಸಿನಕಾಯಿ ಅಗಿರ್ಯ
ನೋಡರಿ ಒಂದು ರೂಪಾಯಿಕೊಂದು ಟಮಾಟಿ ಬದನಿ ಎಪ್ಪತ್ತೈದ
ಅವು ಬೆಂಡೆಕಾಯಿನು ಸಿಗ್ತವೆನ್ ರಿ ಬೆಂಡೆಕಾಯಿ ಆಯ್ತು ಮತ್ತ ಮೆಣಸಿನ್
ಹ ಹ ಎಲ್ಲಾ ಸಿಗ್ತವ್ರಿ ನೀವು ಯಾವ್ ಬೇಕಂತ ಒಂದು
ಹಾ ಖಜೂರು ಸಿಗ್ತಾವೇನ್ರಿ ಖಜೂರಿ ರ್ಯಾಬಿಟ್.
ಯಾ ಖಜೂರರಿ.
ಖಜೂರಿ ರೀ. ಹಾ .
ಗದ್ರಿ ನೀವು ಹಾಕದ್ರಿ ಸರ್. ಅದೇನ ಒನ ನರ್ಸರಿಗ್ ಮಾರಲ. ಯಾರು ಒಯಲ್ ಅವ್ನ. ಒಯ್ಯಲ್ರಿ ಅವನ ಯಾರ ಮತ್ತ ಈಗ ಹೂವಿಂದ ಹೂವಿನ ಗಿಡ ಬಂದವನ್ರ ಹೂವಿನ ಗಿಡ ಚಂಡ. ಹೂವಿಂಗಿಡರಿ. ಗುಲಾಬಿ ಗಿಡ. ಗುಲಾಬಿ ಚೆಂಡೂಹೂವು ಮಲ್ಲಿಗೆ.
ಹಾ
ಸೇವಂತಿ ಗಿಡ ಸೇವಂತಿ ಹಗಿ.
ಹಾ.
ಇವೆಲ್ಲ ಇವೆಲ್ಲ ಸಿಗ್ತಾವ್ರೀ. ಮತ್ತ ಹಿಂಗ ದೊಡ್ಡ ದೊಡ್ಡ ಬಂದು ಅಂದ್ರ ಟೆಂಗ ಪ್ಯಾರಲ್ ಮಾನ್ಕಾಯಿ. ಅವ ಸಿಗತವ್ ನೋಡ್ರಿ. ಅವೆಲ್ಲಾ ಸಿಕ್ತವ್ರಿ ಮತ್ತೆ ಬ್ಯ ನೀವು. ಬೇಕಂದ್ರ.
ಹ ನೋಣಮ ತೋ್ರಿ ನಾವವು ಹೇಳ ವ್ರೀ ಒಂದ್ ಟೈಮ್ ಬಂದಕ ಅಂದ್ರ ಎಲ್ಲಾ ಸಜ್ಜ ಮಾಡಿ ಕೊಡ್ಲಕ್ತ್ತೀರಿ ನೀವೆ.
ಅದ ಅದ ರೀ ಲೇಬರ್ಸ್ನಾಗ ಬಿಟ್ಕೊಂಡ್ಬಿಟ್ಟನಿ ರೀ ನಾನು ಊರಿಗ ಬಂದೀನಿ.
ನಮ್ಮ್ ಕಡೆ ನಾವು ಅಂದ್ರ ನಾವ್ ಏನ್ ಲೇಬರ್ ಕರ್ಸೋದ ಬ್ಯಾಡ ಅಲ್ರಿ ಎಲ್ಲ ನೀ ನೀವೆ
ಏ ನೀವು ಬರೀ ಆರ್ಡ್ರ ಹೇಳಿದ್ರ ಸಾಕ್ರಿ ನಾವ್ ಗಾಡಿ ಲೋಡ್ ಮಾಡಿ ನಿಮ್ಮೂರಿಗೆ ಬರತ್ತರಿ ಇಲಸ್ಕ್ಯನದ್ ನಿಮ್ದ ಜವಾಬ್ದಾರಿ.
ಹಾ ಹೌದ್ರಿ ಹಾ ಇಳ್ಸ್ಕೊತೆವ್ ತೊಗರಿ ಅಂದ್ರ. ಅವೆಲ್ಲಾ ನರ್ಸರಿ ಹೆಂಗ ಹೆಂಗ ಪ್ಲಾನ್ ಮಾಡ್ತಿರಿ ನೀವು? ಮೇಂಟನೆನ್ಸ್ ಹೆಂಗ್ ಮಾಡ್ತರಿ ಅಲ್ಲಾ ನರ್ಸರಿ.
ನರ್ಸರಿ ಸುತ್ತಾರದೆಲ್ಲಾ ಗ್ರೀನ್ ಇದ ಬರ್ತದಲ್ರಿ ಪರ್ದಿ.
ಹಾ
ನಮ್ ನೋಡರ್ತಿರಿ ನೀವೆಲ್ಲ ಕಾಮನ್ ಆಗಿ. ಹಾಕ್ಬಿಟ್ಟಿರ್ತಿರದನ ಅದಂದ್ರ ಸೂರ್ಯನ ಬಿಸಿಲು ಬಾಳ ಬೀಳಬಾರದ ಅಂತ ಹಾಕಿರ್ತಿವ್ ಅದನ್ನ ನಾವ.
ಹಾ ಹೌದೌದ್ರೀ.
ಯಾವ್ ಕ್ರಿಮಾ ಕ್ರಿಟಗಳು ಒಳಗಿನ್ತರ ಬ ಜಿಟ್ಟಿ ಗಿಟ್ಟಿ ಬರ್ತಾವಲ್ರರಿ
ಹೌದೌದು.
ಬರ್ಬಾರದಂತ ಹಾಕಿರ್ತಿರಿ ಮತ್ತ ಹಿಂಗೆಲ್ಲ ಹಾಕಿರ್ತಿರಿ ಮತ್ತ ಉಳಿದಿದ್ದೆಲ್ಲ ನಾವ ತಯಾರ್ ಮಾಡ್ಕೊಂತೀರಿ ಇಲ್ಲೆ. ಅದೆಲ್ಲಾ ಗೊಬ್ಬರದಗಲ್ರಿ ಬೆಳೆ ನಾವು
ಹೌದ್ರಿ.
ಗೊಬ್ಬರ ಬರತ ತಲರೋಂದ ಅಲ್ಲ ಎಲ್ಲ ಎರಳ ಗೊಬ್ರ ಎಲ್ಲ ಇಲ್ಲ ತಯಾರ್ ಮಾಡಕ ಸರಂದು ಗೊಬ್ಬರ ಹೊರಗಿಂತ್ರ ತಂದ್ರ ದುಬಾರಿ ಆಗತ್ತರಿ ಅದ.
ಹೌದೌದ್ರಿ ಅಂದ್ರ ಎಲ್ಲಾ ಚೊಲೋ ನಡ್ದ ಅಂದಂಗ ಆಯ್ತ್ರಿ ನಿಮ್ದು.
ಹುನ್ರೀ. ಏಮ್ಮವತ್ತು ಮಾಡ್ಬೇಕಲ್ರಿ.
ಏ ಮಾಡ್ರಿ.
ಮತ್ತ ಭಾಳ ದಿನಾ ನಡೆಯಲ್ರಿ.
ಹೌದೌದ್ರಿ ಅದು ಖರೆ ಆದ್ರಿ.
ಹಾಂ
ಅಂದ್ರ ಹಾ ರೀ. ಮತ್ತೇನ್ ಬೆಳತಿರಿ ಎಲ್ಲ ಇದು ಫ್ರೂಟ್ಸ್ ಇದು ಹಣ್ಣುಗಳು ಯಾವ ನೋ ಬೆಳತಿರಿ ಏನ್ರರಿ
ಏ ನರ್ಸರಗೇನ್ರರಿ
ಆರೀ
ನರ್ಸರಿ ಅದ ಹೇಳನಿಲ್ರರಿ ಮಾವನ್ಕಾಯಿ ಪ್ಯಾರ್ಲ್ಕಾಯಿ
ಮಾವಿನ ಕಾಯಿ ಮತ್ತ್ ಯಾವದ್ರಿ
ಚಿಕ್ಕು ಪ್ಯರ್ಲರಿ ಪೇರಲ್ ಪೇರಳ
ಹ್ಮ್ ಪೆರೂರಿ
ಪೇರು ಸಿಗ್ತಾವ ರೀ ಮತ್ತು ಚಿಕ್ಕುಕಾಯಿ ಸಿಗ್ತತ್ ರೀ ಸಪೋಟ ರೀ
ಹಾ ರೀ ಚುಕ್ಮವಸ್
ಸೀತಾಫ ಹಾಂ ಸೀತ ಸೀತಾಫಲ್ ಸಿಗತ್ ರೀ
ಹಾ ತಪ್ಪಲ್ರಿ ಅವು ಇದು ನ್ರಿ ದಾಳಂಬ್ರಿ ನೀವೇ ಹಣ್ಣಿನ್ ಗಿಡ ಹ ದಾಳಂಬ್ರೀಸನು ಸಿಗ್ತದ ಅನ್ನಗ್ ಆಗತೈಯ್ತ್ರಿ
ಹ ಧಾರಂಬುಳಿ ಇಲ್ಲರಿ ಅದು ಹೊಲ್ದಾಗ ಆರ್ಡ್ರ್ ಕೊಟ್ಟೋದು ಆರ್ಡರು ಕೊಟ್ಟೋದ್ರಷ್ಟ ಮಾಡ್ತೀರಿ ಅಂದ್ರ ಅದ್ ಯರಡ್ ತಿಂಗಳ ಮುಂಚೆ ಒಂದ್ ವರ್ ತಿಂಗಳು ಮುಂಚೆ ಆರ್ಡರ್ ಕೊಟ್ಟಿರ್ತಾರೆ ರೀ ಬೇಕಂದ್ರೆ ಅವರ್ ವಾಟರ್
ಹ ನೀರ್ ಹೆಂಗ ಮಾಡ್ತರಿ ನೀವು
ಎಲ್ಲಾ ನೀರ್ ಇದ ಇದ್ರ ಸಿಸ್ಟಮ್ರೀ ನಮ್ದ ಇದು ಬರ್ತ ನೋಡ್ರೆ ಪಾಗ್ ಪಾಕ್ ಟೈಪ್ ನೀರ್ ಬಳಂಗದ್ರೀ ಅಂದ್ ಮಂಜು ಮಂಜ್ ನೀರ್ ನೀ್ ಮಂಜ್ ಮಂಜ್ ಬಳ್ಬೇಕ್ರಿ.
ಅದು ಮಂಜ್ ಮಂಜ್ ಹೆಂಗ ಮಾಡ್ತಿರಿ ಒಳಗೆ. ಬಳಂಗು.
ಅಲ್ಲಿ ಅಂದ್ರ ಅದಕ್ ಒಂದ್ ಮಿಷನ್ ಐತ್ರಿ. ಫಾಗತಿ ಒಂದ್ ಸನ್ ಸ್ಪ್ರಿಂಕ್ಲರ್ ಟ್ಯೂಬ್ ವಸಿಸ್ ಸಿಂಕ್ಲಆರ್ತಾರೆ ಅವ್ನಿಂಗ್ ಮಾಗ ಹಂಗಿಂಗ ಇದಕ್ ನೋಡ್ರರಿಲ್ಲ ಡೈರಿ ಫಾರ್ಮಿಂಗ್ ಈಗ ಆಕ ಕಟ್ಟಿರ್ತಾರಗೋತ್ತನ್ ಮ್ಯಾಗ
ಹಾ ಹೌದ್ರಿ
ಹಾ ಅಂಗ್ ಕಟ್ಟರ್ತಿವ್ರಿ ಅ ಮ್ಯಾ ಕಟ್ಟಿತಿವ್ರಿ ಇಂಗೆಕ ಈಂಗ ಅದ ಬಿಡುಕ್ ಕಾಸಿರ್
ಒಟ್ಟ ಧೂಳ್ು ಹೊಡತದೇಏನ್ರರಿ ಬರಪ್ಪ ಆಗ ಹೆಂಗ ಸದ.
ಹ್ಮ್ ಹೆಂಗ ಫ ಮುಂಜೆಲ್ಲ ಬಂದಜ್ ಬಜ್ ಹೆಂಗ್ ಬದಿರ್ತತ್ ನೋಡ್ರಿ.
ಅದೇ ಅದೇ ರೀ.
ಆವಾಗ ಎರಡು ತಾಸಿಗೋ ಮೂರು ತಾಸಿಗೋ ಮಾರ ಮಾಡ್ತಿರ್ ಅವನ.
ಹ್ಮ್.
ಅದ ಅಷ್ಟ್ ಬೋದತ್ತಲ್ರರಿ ಅಷ್ಟ ಸಾಕು. ಸಣ್ಣ ಹಲ್ಲ ಮಾರ. ಕೊಮ್ಮೆ. ಪೂರ್ತಿ ಕ ಕಂಪ್ಲೀಟ್ ನೀರು ಬಿಡ್ತೀವಿ ರೀ.
ಕಂಪ್ಲೀಟ್ ನೀರ್ ಬಿಡತೀರಿ ಅದ ಏನ ಎಣ್ಣಿ ಗಿಣ್ಣಿ ಹೊಡಿತೀರಿ ಏನ್ ನೀವು
ಇಲ್ರರಿ ಎ ನೀಿ ಅಂದ್ರ ರೋಗ ನಾವಗ್ ತರ್ಸಲ್ರಿ ಆಲ್ಮೋಸ್ಟ್ ರೋಗ ಬರಂಗ ಅಲ್ರರಿ ನಮ್ದಕ್. ಬ ರಷ್ಟ. ಪಡಿತೀ ರೀ ಆಲ್ಮೋಸ್ಟ್. ತಬ. ಬರ್ತಲ್ ರೀ ನಾವು ರೋಗನಾ. ರೋಗ ಬಂದ್ರೆ ಸಣ್ಣದಿಂದ ಬಂದ್ರೆ ಕಂಟ್ರೋಲ್ ಮಾಡೋದು ಕಾಷ್ಟ ಆಗತ್ತ ರೀ.
ಹಾ ಸದಗಿದಿ ಬರ್ತೇನ್ರಿ ಸದಿನೂ ತಗತಿೀರನ್ೊಳಗ.
ಇಲ್ರಿಲ್ರರಿ ಇದೇ ನಮ್ದ್ ಇ ಅಲ್ರರಿ ನಮ್ದು ಆರ್ಗ್ಯನಿಕ್ ಅಲ್ಲ. ಆರ್ಗ್ಯಾನಿಕ್ ಗೊಬ್ಬರ. ಬ್ಲ್ಯಾಕ್ ಗೊಬ್ಬರ ಬರುತ್ತತ್ ನೋಡಿರಿ. ಅದ್ರಾಗ ಹಾಕ. ಹಯಕಕ್ ಹದಿನೈದು ದ್ಸಕ್ ಕೊಟ್ಬ ಬಿಡ್ತತಿರಿ ನಾವು ಹಗ್ಗಿನ ಬೆಳಸಿ. ಹದ್ಿನೈದು. ಪ್ಪತ್ತು. ಇಪ್ಪತ್ತೆರಡು ದಿನ ಮೆಣಸಿಂಗಣ ಆದ್ರ ಇಪ್ಪತ್ತೆರಡು ದಿನ ಅದು ಇಪ್ಪತ್ತೆರಡು ದಿನಕ್ಕೆ ಕೊಟ್ಬಿಡ್ತರಿ ಆದ. ಸತಗತಿ ಏನು ಬರಲ್ಲರ ಬರ್ ಅಂದ್ರೆ ಇದ್ರ ಬರ್ತ ರೀ ಪ್ಯಾರ್ಾಲಕಾಯಿ ನಿಂಬೆಕಾಯಿ ಎಲ್ಲ ದೊಡ್ಡ ದೊಡ್ಡೋಗಿಟ್ಟ್ ಬಿಡ್ತವಲ್ರಿ ಅವ್ನ. ಟೆಂಗ್ ಅದ್ರ ಬರ್ತೈತಿ. ಅದು ಒಂದು. ಅರ ಹೆಣ್ಣಳದರು. ಹೆಣ್ಮಕ್ ಅವ್ರ ಹೆಣ್ಮಕ್. ತಕೋ ಅಂತ ಕುಂದಿರ್ತಾರೆ ಯಾವದಾಗ ಕೆಲಸ್ರೀ. ನೀರು ಉಣಿಸದ. ನೀರು ಬಿಡೋದು ಅದು ಕಳೆಯ ತೆಗೆದ್ರ ಅವರು
ಅಲ್ಲಯ ಒಳಾಗ
ಹಾ ಎಲ್ಲೇ ಒಳಗ ಇರ್ತಾರ
ಹೌದಾ
ಮಾತ್ತೆ
ಮತ್ತೇಏನಲ್ರಿ ಹೇಳ್ಬೇಕು ನೀವೇ
ಆಸ್ತ ಅವಾಗಾಗ
ಹತ್ಸನ್ರಿ ಹಚ್ತವ್ರಿ ನೀವ ಹಚ್ತರಿರಿ ನಾವ್ ತ್ತರ
ನಾನು ಸ್ವಲ್ಪ ಅಂಗ-ಇಂಗ ಸರ ಬಿಸಿ ಇರ್ತೀವಲ್ರರಿ ಅಚ್ಚಕಾಗಲ್ಲ
ಹೌದ್ರಿ ಹೌದ್ರಿ
ಕಿದ್ರರು ಹಾರ್ಟ್ರು ಇಡ್ರಿ ಯಾರಿಗೆಾರ ಕೇಳ್ರಿ ಸುತ್ತಮುತ್ತ
ಹಾ ಯಾ ಕಾಲಕ್ ತುರಿ ಕೇಳ್ತೀವಿ
ಇತೀ ಯಾಕಂದ್ರೆ ಸ್ವಲ್ಪ ನೋಡಿರಿ ಅಮ್ಮ ಟು
ಆಯ್ತು ಆಯ್ತು ನೋಡಣ
ನಿಮ್ ಜೊತೆಗ್ದಾರ ಒಟ್ಟ ನೋಡಿ
ಇಲ್ಲ ಇಲ್ಲ ಕೇಳ್ತೀನಿ ತಗೋಲಾರಿ ಸರಿ ತೂರಿ ಮಾತಾ ಅಸ್ತನ್ ತೋರಿ